ಹ ಹಾ ನೆಟ್ವರ್ಕ್ ಐತ್ರಿ
ಏನ್ ಮಾಡ್ಲತ್
ಏನಲ್ ನೋಡ ಸುಮ್ ಕೂತಿವಿ ನೋಡ್ರಿ ನೀವ್ರಿ
ನಾವ ಸುಮ್ ಕುಂತೀವಿ ನೋಡ್ರಿ ಹಾ, ರಿ ಐತ್ರಿ ಹ ಏನಿಲ್ಲ ನೋಡ್ರಿ ಈಗ ಬಂದ ನೋಡ್ರಿ ನಮ್ ತಮ್ಮ ಕೇಳಿ ಎನ್ರಿ,
ಏ ಇರಲ್ ಬಿಡ್ರಿ ಬೇಡ್ ಬಿಡರಿ ಗೊತ್ತದಲ್ರಿ ಆಯ್ತ ನಾ ಸುಮನೆ ಕೇಳ್ದಾರೆ ನಿಮ್ಗ. ಸ್ಟಟ್ಟಸ ಇಟ್ಟಿದ್ರಲ್ಲಾ ಹಾ ಅದ್ಕೆಎಲ್ಲ ನೋಡಿನ ಎಲ್ಲಾ ನೋಡಿನ ಅಂತ. ಕೇಳದ್ರ ನಾನೇ ಅಂದನಲ್ರರಿ ಅವ್ರ ಅಣ್ಣ ಕೇಳ್ದ ಅಂತ ಅಂದನ ಲ್ರರಿ
ಹಾ ರರಿ ಇಲ್ಲಾಡ್ರಿ ನೀವ ಜರ ಹೋದ್ರಿ ಬರೀ ಇದನ್ನೇ ಸ್ಕೂಲ್ದ ಇಂದ ಮಾಡ್ಕೊಬೇಡ್ರಿ ಯಾವರ್ ಕಾಂಪೆಟೇಟಿವ್ ಎಕ್ಸಾಮ ಚಂದಾಗಿ ಟೈಮ್ ಅದಾರಿ ಹೆಂಗು ಇನ ಎಕ್ಸಾಮ್ ಆಗಕನ ಎರಡ್ ಮೂರ್ ತಿಂಗ್ಳ ಗ್ಯಾಪ್ ಅದಲ್ರರಿ ಹಾ ಕುಂತು ಓದುಕೊರಿ ಯಾಕಂದ್ರೆ ಇವು್ ಯಾವಾಗ ಮಾಡದ್ ಕೈ ಹಿಡಿಯಲ್ರಿ ಲೈಫ್ ಲಾಂಗ್ ಅಲ್ಲರರಿ ಇವು
ಹೌದೌದೌದ್ರೀ
ಹಾ ರೀ ಸ್ವಲ್ಪ ಯಾಕಂದ್ರ ಈಗಿನ ಕನ್ಸಿಸ ಟೆನ್ಸಿ ಆದ ನಿಮಗೆ ಒಂದು ವೇ ದಾಗ ಓದ್ ಕೂತ ಬಂದಿರಲ್ಲ ಇನ್ನೂ ಅವಕಾಶ ಇದೆ ಇನ್ನ ಒಂದು ವರ್ಷ ಎರಡ್ ವರ್ಷ ಕುಂತು ಆರಾಮಾಗಿ ಓದ್ಕೊಬೋದು ಓದ್ಕೊಂಡು ಯಾವ್ದ್ರ ಜಾಬ್ ಜಾಬ್ ಮಾಡ್ಕೊಂಡ್ರೆ ಮುಗಿತ್ರಿವಿ ಇವ್ಯಾವ ಜೆಸ್ಟ್ ಗೆಸ್ಟ್ ಪರ್ಮನೆಂಟ್ ಅಲ್ಲರಿ ಯಾರ ಇನ್ನೊಬ್ರು ಬಂದ್ರಂದ್ರೆ ಆ ಜಾಗಕ್ ನಮ್ ಕಿತ್ತೋಗಿತರಿ
ಹೌದೌದೌದೌದು,.
ಕೊಂಡಿದೀನ್ರಿ ಮೊದಲು ನಾನು ಗರ್ಲ್ ಸ್ಕೂಲ್ ಹೋಗ್ತೀನಲ್ರಿ ನಾನು ಅನಕೊಂಡೆ ಆಯ್ತ್ ಬಿಡಪ್ಪಾ, ಇಲ್ಲಿ ಯಾರು ಮ್ಯಾಥ್ಸ ಟೀಚರ್ ಬರಲ್ಲ ನಾನೇ ಪರ್ಮನೆಂಟ್ ಅನ್ಕೊಂಡಿದ್ದೆ. ಬಟ್ ನಾ ಏನ ಮಾಡ್ದ್ರು ಒಬ್ಬರು ಹೆಚ್, ಎಂ ಸರ್ ಟ್ರಾನ್ಸ್ಫರ್ ತಗೊಂಡ್ ಬಂದ್ರ ರಿ. ಆಕ್ಚುಲಿ ಅವರು ಬಂದ್ ಆದ್ಮೇಲೆ ನನ್ ತಗದ್ರಲ್ರಿ ಇಷ್ಟು ಫೀಲ್ ಆಗಿತ್ರಿ, ನಾನ ಗೆಸ್ಟ್ ಅನ್ನೋದು ಅವಾಗ ನಾನ್ ಏನಪ್ಪಾ ಇದು ಪರ್ಮನೆಂಟ್ ಜಾಬ್ ಅಂತ ಅನ್ಕೊಂಡಿದ್ದಲ್ಲ ಈಗ ಗೆಸ್ಟ್ ಇಷ್ಟಕ ನಾ ಎಷ್ಟ ಬಡ್ದಾಡಿದ ಅಂತ ಕೆಷಿಂದ ಹೊರಗ ಬಂದ ಮೇಲೆ ಗೋತ್ತೈತ ನನ್ಗ ರಿಯಲೈಸ್ ಆಗಿದ್ರಿ. ಅಲ್ಲಾ ನಾವು ಎಷ್ಟುಇದು ಮಾಡ್ಕೋತೀವಲ್ಲಾ, ನಮ್ ಲೈಫ್ ಎಷ್ಟ್ ಹಾಳ ಮಾಡ್ಕೋತೀವಲ್ಲಾ ಅಂತ ಅನ್ಸ್ಕೊಂಡ್ ಬಿಟ್ಟಚಅವಗ. ನ
ಹೌದೌದ್ರೆ ನಮಗೂ ಏನಲ್ರಿಓದ್ಬೇಕ್ ಅನ್ಸ್ತೈತಿ ಬಟ್ ಹೆಂಗಂದ್ರ ಚಂತಾನ ಹೋಗಿರ್ತಿವ್ಯಾ, ಬ್ಯಾಸರ ಅಂದ್ರಿ ನಮ್ಗೊಂದು ಕೂಡೋದೊಂದ ಆಗಲ್ರಿ ಒಟ್ಟ ಏನ್ ಅಂತಾರ ಬೆನ್ನು -ಬೆನ್ನ ಪ್ರಾಬ್ಲಮ್ ಏನ್ ಕೆಲ್ಸ ಇರಲ್ರಿ ಒಟ್ಟ ಬೆನ್ನು ಒಂದ್ ಕೂಡೋದ ಆಗಲ್ರಿನಮಗ ಬ್ಯಾಸ್ರ ಚಂತಾನ ಕುಂತೆ ಬಂದಿರ್ತವಲ್ಲಾ ಬರೋಣ ಮಲ್ಕೋಬೇಕ್ ಅನಸ್ತೈತಿ. ಆಯ್ತು, ಹಿಂಗ್ ಹೊಲ್ಕೊಂಡ್ ಸ್ವಲ್ಪ ಫೋನ್ ಸ್ಕ್ರೋಲ್ ಮಾಡಸ್ತಗನೆ ಎಂಟು ಗಂಟೆ ಆಗಬಿಟ ಇರ್ತದ.
ನಾವ್ ಊಟ ಮಾಡುದು ಅ ಕಡೆ ಇನ್ನೊಂದ ಸ್ವಲ್ಪ ಆಮೇಲೆ ರೆಸ್ಟ್ ಹಿಂಗ ಮೊಬಲ್, ಸ್ವಲ್ಪ ಹೊತ್ತಿಗೆ ನಿದ್ದೆ ಹತ್ತೇ ಬಿಟ್ಟಿತ್ರದ.
ಹಂಗಹಾಗಿ ಕೆಷಿಯಿಂದ ನೋಡಂಬ್ರಿ ಟಿ, ಇ, ಟಿಗೆಲ್ಲ ಸ್ವಲ್ಪ, ಹ, ಓದಬೇಕ ಹೆಂಗನೆ ಮಾಡ್ ತಕೋಬೇಕ ಮಾಡ್ಬೇಕ್ರಿ,
ಹೌದು, ನಿಮ್ ಸಿಸ್ಟ್ರ ಒಬ್ಬರು ಅದಾರೇಏನ್ರಿ ಮ್ಯಾರೇಜ್ ಆಗೆದ್ರಿ ಅವ್ರ್ದ. ನೀವ್ ಸ್ಟೇಟಸ್ ಇಟ್ಟಿದ್ರೆ ನೋಡ್ರಿ ಅದ್ನಾ, ನಿಮ್ ಸ್ವಂತಂಗಿ, ಹೌದು ನಿಮ್ ಸ್ವಂತಂಗಿ ಅಲ್ರಿ ಎಷ್ಟ ಜನ, ಎಷ್ಟು ಜನ ಅದಿರಿ ನೀವು ಏನ್ ಮಾಡ್ತನ್ರಿ ಒಬ್ಬಾ,,
ನಾನೇ ರಿ ನೆಕ್ಸ್ಟ್,
ಹ್ಮ, ಏನ್ ಮಾಡ್ತನ್ರಿ ಮಡಿಕೇರಿಗ ಅಲ್ಲಿ
ಮಡಿಕೇರಿಗರಿ ಪ್ಯಾರಾ ಹಾ, ಪ್ಯಾರಾ ಮೆಡಿಕಲ್ ಓದಕತ್ತನ್ರಿ. ಪ್ಯಾರಾಮೆಡಿಕಲ್ ಮುಗಸ್ಯನ್ರಿ ನರ್ಸಿಂಗ್ ಮಾಡಾಕತ್ತನ್ರಿ,
ದೂರರಿ ಇಲ್ಲೆಲ್ಲಿ ಮಾಡ್ಲಾ ಮಾಡಕ್ಕೆ
ಅಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕೈತ್ರಿ ಅಲ್ಲಿ ಹೋಗೇನ್ರಿ ಅವ್ನು.
ಹೌದ್ರಿ ಹ್ಮ್, ಹ್ಮ್ ಚಲೋ ಬಿಡರಿ ಗೌರ್ಮೇಂಟ್ ಜಾಬ್ ಮಾಡ ಅ ವಾವರಣ ಬಾಳ ಚನ್ನಾಗದರಿ.
ಹ್ಮ್, ವಾತಾವರಣ ಚಲೋ ಆದ್ರಿ ಬರೇ ಮಳಿನೇ ಅತಾದರಿಇಲ್ಲಿ ಯಾವಾಗ ನೋಡಿದ್ರೂ.
ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಳಿನೆ ಅಂದಾಗ. ಈ ಕಡೆಯವರಲ್ಲಿ ಅಡ್ಜಸ್ಟ್ ಆಗಾಕ ಕಷ್ಟ ಅಲ್ಲಿ ಫುಡ್ಡಿಗೆ ಅಲ್ಲಿ., ಅವ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ.
ಹ್ಮ್, ಅಡ್ಜಸ್ಟ್ ಆಗೇನ್ರಿ. ಅವನುಮಳೆಗೆ ವಾತಾವರಣಕ್ಕೆ ನೋಡ್ರಿ ಯವಗ್ಲು ಚಳಿ ಸ್ವೇಟರ್ದ ಇದ್ದದ ಇದ್ದ್ಂಗ. ಯಾವಾಗಾರ ಫೋನ್ ಮಾಡಲಕ್ ವೀಡಿಯೋ ಕಾಲ್ ಕಾಲ್ ಮಾಡಲಕ್ ಸ ಹಾಕೊಂಡು ಮಕ್ಕೊಂಡ್ ಅಂತ ಹಳ್ತತಿ ಮದದ
ಹಾ ರೀ ನಿಮ್ ಇನ್ನ ಇನ್ನ ನಿಮ್ ನೀವೇ ದೊಡ್ಡರೇನ್ರಿ, ನಿಮ್ ತಂಗಿದವ್ರದು ಮದಿವಿ ಅದು ಏನಿಲ್ಲ ರೀ ಓದಲತಾರೇನ್ರಿ ಅವ್ರು. ಹ ಯಾರ್ಲ್ ಯಾವೂರಿಗೆ ಕೊಟ್ಟಿರಿ ಅವ್ರು, ಸಿಂದ್ಗಿ ಬಲ್ಲಿ ಗತ್ತರಿಗಿ. ಆ ಏನ್ ಮಾಡ್ತಾರ ನಿಮ್ ತಂಗಿ ಗಂಡಾ.
ಹ್, ಪ್ರೈವೇಟ್ ಬ್ಯಾಂಕ್ನಾಗ ಮಾಡ್ತಾರಿ ಈಗ ಏನಂತಾರ ಕೃಷ್ಣ ಗ್ರಾಮೀಣ ಬ್ಯಾಂಕ್.
ಹ್ಮ, ಅಂದ್ರೆ ನಿಮ್ನ ಮನ್ಯಾಗ ಈಗ ಎಲ್ರ, ಮಾಡ್ಯಾರ ಏನ್ರಿ ಏನ್ ಮಾಡ್ತಾರೀ ಏನ್, ಏನ್ ಮಾಡ್ತಾರೆ ನಿ ಮನೆಯವರು ಹಾ, ರೇ
ಯಾದಗಿರಿ
ಯಾದ್ಗಿರಯಾಗ ಇರ್ತಾರನ್ರಿ ಈಗ ಅಲ್ಲೇ ಇರದ್ರಿ ಅವ್ರು
ನ ಪ್ರಾಪರ್ ನಯಕಲ್ರಿೀ ಕೆಲ ವರ್ಕ್ ಮಾಡದ್ ಮಾತ್ರ ಅಲ್ಲಿ ಆದದ್ಗಿರಿ
ಏನ್ ಗೌರ್ಮೆಂಟ್ಾ ಪ್ರೈವೇಟ್ ಅಲ್ರರಿ
ಅದೇಏ ಇ ಗರ್ೆಂಟ್ ಅನ್್ರ ಸೆಂಟಲ್ ಗರ್ಮೆಂಟ್ ಬರ್ತ ಅಂತ ಹೇತಾರೆ ಇ ಏ ಗೊತ್ತಿಲ್ಲ ನೋಡ್ರ ಅದೆಲ್ಲ ಪ ಎಫ ಪಿ ಎಫ ಎಲ್ಲ ಕಟ್ಟ
ಯಾವದ್ರೀ ಸಲ್ ಚಲೋ ಬರ್ತ ನಂಗ ಹೀಗ ಸ್ಟಾರ್ಟಿಂಗ್ ಇಪ್ಪತ್ತು
ಹಾ ಸ್ಟಾರ್ಟಿಂಗ್ ಇಪ್ಪತ್ ಮೂರ ಸ್ಟಾರ್ಟಿಂಗ್ ಇಲ್ರಿ ಮತ್ತ ನಾಕೈದ ವರ್ಷ ಐತ್ರಿ ಅವ್ರ ಮಾಡಾಕತ್
ಎಲ್ಲಾ ಕಟ್ಟೆಗೆ ಇಪ್ಪತ್ತ್ ಮೂರ್ ಬರ್ತ ನಂಗ ೈತ್ೆ
ಎಲ್ಲ ಕಟ್ಟಾಗಿ ಬರ್ತಿ ನೋಡ್ರಿ
ಆಯ್ತ್ ಬಿಡ್ರಿ ಸೆಟ್ಲ್ ಆಗ್ಯದಲ್ಲ ನಿಮ್ ಲೈಫ್ನು ಮುಂದಿನ ವರ್ಷ ಅಂದ್ರೆ ಮ್ಯಾರೇಜ್ ಇದೇ ವರ್ಷ
ಇದೆ ವರ್ಷ ನೋಡ್ರಿ ಸಂಬರ್ಕ್ರೀ
ಹೇಳ್ರಿ ಮದ್ವೆಗೆ ಇಲ್ ಇಲ್ರಿ ಬರ್ತವ್ರಿ ಹೇಳ್ರಿ ನೀಗ ಯಾವಾಗ ದ ಮದುವೆ ಅಡ್ವಾನ್ಸ್ ಬರ್ತೀವ ಹೇಳ್ರಿ ಏ ಆಯ್ತ್ ಹೇಳ್ರಿ ಆರಾಮಂತ ಸುರೇಖಾನ ಹೇಳಿದಡ್ರಿ ಸುರೇಖಾ ಮದ್ಗ್ನು ಹೇಳಿದ ಇಲ್ಲೇ ದರ್ಶನ ಪುರ ನಗರದ ಬರ್ರ ಅ ಕಾಂತಿ ಕೃಷ್ಣ ಸುರೇಖ ರ
ಏ ಬಾಸ್ ಹೊರ್ಗ್ಯಾಡ್ರಿ ಸುರೇಖಾ ಹಾ ಯಾಕೇನು ಗುಂಡ್ ಗುಂಡು ಹೆಂಗಿದ್ಲು ಈಗೆಲ್ಲಾ ಕ ಷ್ಟದಲ್ಲಿ ಎಲ್ಲ ನರಗೊಳ ಕಣಾಕತಾವ ಹನ್
ಅದ ಹೊಸ ಮ್ಯ ಮದ್ವಿ ಆಗ್ಯದ ಹೆಂಗ ಇರ್ಬೇಕ್ರಿ
ಹ್ಮ ಇಲ್ಲ ನೋಡಿದ್ರ ಮಾತ್ರ ಹಂಗೆ ಅನ್ಸಿತ್ ನೋಡ್ರಿ ಮೊದ್ಲನ್ ತರ ಇಲ್ ಹ
ಹೌದ್ರಿ ನೋಡಗ ಚಂದ್ ಮತ್ ಮ್ಯಾರೇಜ್ ಫೋಟೋ ಇಟ್ಟಿದ್ರಲಾ ನೋಡಿದೆೇ ನಾ ಅವಾಗಾಗ ನೋಡ್ತಿದ್ದೆ ಸ್ಟೇಟಸ್ ಅದು ರೀ ಮದ್ವೆದ ಾ ಚಂದಗೆ ಅಂಗಗಳ ಅಂತ ಅನ್ಕೊಂಡೇವ ಈಗ ಬಾಳಂದ್ರೆ ಏನ್ರಿ ಮೂರ ನಾಕ್ ತಿಂಗಗಳಾಗಿ ಇರೋ ಮೆ ್ವೇಗರ್
ಸರಿ ಹ ಮೂರ್ ತಿ ಎಲ್ರಿ ಮೂರ್ ತಿಂಗಳು ಸೇಮ್ ನಮ್ ತಂಗಿದು ಅವ್ರದದು ಸೇಮ್ ಒಂದೇ ಡೇಟ್ ಟ್ವೆಂಟಿೈನ್ಗೆ ಆಗೈತಿ
ಟ್ವೆಂಟಿ ನೈನ್ಗೆ ಆಗ್ಯದ ಅಂತ ಏನ್ ಮಾಡ್ತಾರನ್ರಿ ಅವರು ರೀಚ್ ಇದಂಗ ರೀ ಪರ್ಸನ್ ರೀ
ಹ್ಮ ಮದೆ ಅಂದಲ್ರಿ ನಿಮ್ಗ ಕನಸು ಶಾಪುರ್ದಾಗ ಕನಸು ನನಸು ಗ್ರಂಥಾಲಯದ ಜಾರ್ರೀ ಗ್ರಂಥಾಲಯ ನಡ್ಸ್ಕೋ ಹೊಂಟಾರೀ
ಹಾ ಮತ್ತೆ ಇವ್ರಟಾಯ್ಲೆಟ್ ಟ್ಯೂಷನ್ ಕ್ಲಾಸ್ ಅದ್ ಮಾಡ್ಕೊತ ಇವ್ರ ಅದಾರ
ಹಾ ಮತ್ತೆ ಇವ್ರು ಕೋಆಡೇರ್ ಆಗ್ಯಾರ ಮತ್ತತ್ವ ಏನಿಲ್ಲರಂದ್ರ ಇಪ್ಪತ್ ಸಾರಿ ಇರ್ಬೇಕ್ರೀ
ಏ ಅದಾರಿ ಇಪ್ಪತ್ ಸಾವಿರ ಅದ್ರರಿಗೆಲ್ಲ ಪಿ ಅಪ್ಪ ಅದೆಲ್ಲ ಕಟ್ಟಾಗಿ ಬರ್ತ ಉಂ ರರಿ ಮತ್ತೆ ಇಪ್ಪ ಸರ್ನಾಗ ಹಾ ರೀ ಅದೇ ಇವ್ರಗೊಂದ್ ಇಪ್ಪತ್ತೈದು ಅವ್ರಗೊಂದ್ ಇಪ್ಪತ್ತು ಆಯ್ತು ಸಿಂಗ ಸ ಸಾಕ ಒ ಐವತ್ತು ಸಿ ರಪ
ಹಾ ಸಾಕ್ರ ಐವತ್ ಸಾವಿರ ಎಂತ ಸಂಸಾರ ಮಾಡಂಗರಿ ಹೇಳ್ರಿ
ಹ ಹ್ಮ್ ಪೂರ್ತಿ ಸಿಟಿನಾಗ ಇಲ್ಲಲ್ರರಿ ಒಂದು ಮೀಡಿಯಂ್ ತಾಾಲೂಕ್ ಪ್ಲೇಸ್ನಾಗಾರ ಆರಾಮ್ ಲೈಫ್ ಲಡ್ ಮಾಡ್ಬೋದ್ರಿ ಇಲ್ಲ ಸ ಶಹಪುರ್ನಾಗ ಮನಿ ಮಾಡ್ಕ ಹಾ ಗೋಗಿನಗರ್
ಪ್ರಾಪರ್ಗೆ ಗೂಗಿ ಅ
ಹ್ಮದು
ನೋಡ್ಬಕ್ ನೋಡ್ರಿ ನೆಕ್ಸ್ಟ್ ಹೆಂಗ ಹೆಂಗ ಆತವ ಹಿಂಗ ಹೆಂಗಿಲ್ಲ
ಹ
ಇವ ಗೌರ್ಮೆಂಟ್ ಅಂತಲ್ರರಿ ಎಷ್ಟು ಓದ್ಬೇಕಕ್ ಇವ ಕಾನ್ಸಲ್ಟೇಷನ್ ಇರ್ಬೇಕು ಓಹ ಸುಮ್ಮ್ ಆರ್ ತಿಂಗಳು ಒಂದ್ ವರ್ಷ್ ಓದಿದ್ರ ಅಲ್ರಿೂ ಇಪ್ಪತ್ನಾಲ್ಕು ತಾಸದಲ್ಲಿ ಅದ್ರಾಗ ಇರ್ಬೇಕು
ಹೌದ್ರಿ ಯಾಕಂದ್ರ ಇದು ನಮ್ದು ದಾರಿ ತಪ್ಪ್ದಂಗ ಆಗೇತ್ರಿ ನಾವ್ಗೆ ಎಷ್ಟಟ್ ಈಟಚರ್ ಮಾಡ್ಕೋತ ಓದುತಿವಿ ಅಂದ್ರ ಆಗ್
ಒಂದ್ ದಿನ ಓದಿನ ನಾವವು ಒಂದ್ ವಾರ ಬಿಡ್ತೀನ್ರೀ ನಾನು ಇವತ್ ಒಂದ್ ತಾಸ ಓದಿದ್ನ ಅಂದ್ರೆ ಒಂದ್ ವಾರ ಏ ನಾ ಇವ ಒಂದ್ಾಸ ಓದಿನಿ ಬಿಡಾತ್ ಒಂದ ವಾರ್ ಬಿಡ್ತಿನ
ಹೆಿಂಗಾದ್ರೆ ಯಾವಾಗ್ತಾವ ಹೇಳ್ರಿ
ಹಿಂಗಗೆ ನೋಡಿ ಬರ್ತೀನಲ್ರಿ ಆಯ್ತ ಬಂದ್ರ ಮನ್ಾಗ ಹಕಕಡಿ ಕಡೆ ಫೋನ್ ಮಾಡಿರಲ್ರಿ ಫೋನ್ ಮಾಡತ್ಕ್ ಮಾತಾ ಕೊಡ್ಕಿ ಕಡದು
ಹಾ ಅರ ಕ್ಲಾಸ್ ನ ತಗೊಂಡ ಒಂದ ಕ್ಲಾಸ್ ಒಂದು ಒಂದು ಕ್ಲಾಸ ಫ್ರಿ ಇರ್ಲ್ಲ ಕ್ಾಸ್ ನ ಅಲ್ಲರ ಓದ
ಏ ಇಲ್ರರಿ ನಮ್ ಒಂದ್ ಕ್ಲಾಸ್ ಒಂದ್ ಪ್ರೈಮರಿ ಅಂದ್ರೆ ಒಂತರಂೆ ಮುಗಿಯೋದ್ ಸಂಜ ತಾನ ಅರ್ತೋ ಬಕ್ರೀ ನವು ಹ್ಮ ಹಾ ಊಗೆನರಿ ನಾಲ್ಕ ಐಧು ನಾವು ಒಂದ್ ಎರಡು ಮೂರು ಅವರು ಅವ್ರು ಚೇಂಜ್ ಮಾಡ್ಕೊಂತರಿ ಕ್ಲಾಸ್ ಅದೆಲ್ಲ ಹ ಚಂತನ ಒದ್ರದ ಆಗಲ್ರಿ
ಹೌದ್ರಿ ಕಿರಿಕಿರಿ ಅಂದಾವ್ರೀ ಒಂದು ಪ್ಯಾನ್ ಅನ್ನ ಇನ್ನೊಂದ ನ ಮಾಡ್ಕ ಕುತ್ ಕುಂದಿರ್ತವ ಇವು ಕ್ಲಾಸ್ ನಿಭಾಸದೆ ಬಾಳ ಕಷ್ಟ ಆಗ್ತದ್ರೀ
ಈಗ ಸುಮ್ಏನ್ ಹೇಳೂಡ ಕುಡ್ಾರೆ ಅವ ಸುಮ್ ಕಡಲ್ಲ ಬಿಡಲ್ಲ. ಅಂತನ ಟೀಚರ್ ರೆಸ್ ರೀ ಶಾಲ ಗಟ್ಟು ಡ್ರಿಂಕ್ ರೀ ವಾಟರ್ ರೀ ಅನ್ಕೊಂಡ ಕುಡ್ತವ್ರೀ
ಹಾ ಹೌದರಿ ಒಂದು ಬ
ಬರ್ಲಿ ಅಂದ್ರ ಅಂತ ಹೇಳ್ತಾರೆ ಬಟ್ ನಾವ್ ಚೇಂಜ್ ಮಾಡಲ್ರಿ ನಮ್ಗ ನಮ ಕ್ಲಾಸ್ ಎಷ್ಟ ಅಂತೇಳಿ ಹೋಗಲ್ರಿ.
ಹೌದೌದ್ರಿ ಅದ್ರ ರೂಡಿಯಗಿ ಬಿಟ್ರ ಎಷ್ಟ್ ಹೈಯರ್ ಫಿಫತ್ ಕ್ಲಸ್ ಅಲ್ರಿ ನೀ ಫೋರ್ತ್ ಫಿಫತ್ ಹ್ಮ್ ನೌದೇದ ಬಗ್ಗೆ ಏನ್ ಹಳ್ತ ರೆಂಡಾ ಮೆಂಟಾಲ್ ಎಬಿಲಿಟ ಇಲ್ಲಾ
ಮೆಂಟಲ್ ಎಬಿಲಿಟಿ ಏನಿಲ್ರರಿ ಐದ್ನ ಮೂರಜಿ ಗತ್ತಿಲ್ಲ ಸ್ವಲ್ಪ ನಾವ ಅದ ಏನ್ ಹೇಳಲ್ರರಿ ಹ್ ಇ ಈಗೇಏನ್ಲ್ರಿ ಇ ನ ದಸ ಹಾ ದಸರಾ ಆದ್ಮ್ಯಾಗ ನೋ್ರಿ ಹೇಳ್ತೇನ್ರಿ ಯಾವಾಗ ಒಂದ್ರಡ್ ತಿನ್ ಹೇಳ್ತಿ ತಿನ್ರಿ
ಹ್ಮ ಅದ ಟೆಶೂಗ್ ರೆಫರ್ ಮಾಡಿ ಹೇತೀರಲ್ರರಿ ನೀವು
ಹ್ಮ ಟೆಕ್ಸ್ಟ್ ಬುಕ್ ರೆಫರ್ ಮಾಡಲ್ ಅದೇ ಮುರಾರ್ಜಿ ರೆಫರ್ ಮಾಡ್ತೇನ್ೀ
ಹೌದ್ರಿ ಈಗದು ಮುರಾಜ ಸ್ಕೂಲ್ದು ಸೆಲೆಕ್ಷನ್ ಪ್ರೊಸೆಸ್ ಮುಗಿತೇನ್ರಿ ಈಗ ಮುರಾರಜಿ ಸ್ಕೂಲ್
ಏನಂತಾರೆ ತರ್ಡ್ ರೌಂಡ್ ಬಿಡ ಅಂತ ಅಂದಾರತ್ರ ಏನ್ ಬಿಡ್ತಾರೆ ಏನ್ ಮಾಡ್ತಾರ ಗೊತ್ತಿಲ್ಲ ಅವಾಗಲ್ಲಾ ಮೂವ ತೊೊಂಡ್ರೆ ಪಸ್ ಇದ ಈಗೆಲ್ಲಾ ಐವತ್ ಮಾಡ್ಯಾರ
ಈಗ ಐವತ್ ತಗೊಂಡ್ರು ಪಸ್್ರೀ ರಿಸರ್ವೇೇಶನ್ ಇರ್ತದಲ್ರಿ ಹಿಂಗ ಏನ್ ಸಿಂಗಲ್ ಪೇರೆಂಟ್ಸ್ ಇದ್ರ ತಂತವ್ರ ಏನ್ರ ಹಾ ಇದು ಅದೇನ್ರಿ
ಕೇಳ್ಕಾಬೇಕು ನೋಡ್ರ ಇರ್ತದೆ ಎಲ್ಲ ಇರ್ತೈತೆ ಎಲ್ಲ
ಹೌದ್ರಿ ಚಲೋ ಬಿಡ್ರಿ ಅವ ನಾ ನಾವು ಮುರಾಜಿ ಮಾಡಾಗ ಎಂಬತ್ರ ಮ್ಯಾಲ ಸೆಲೆಕ್ಟ್ ಆಗ್ತಿತಿ ಮೂವತ್ಥೋಗೊಂಡ್ರೆ ಪಾಸ್ ಅಂಗ ಐತ್ರಿ
ಇಲ್ರಿ ಐವತ್ ಐವತ್ತೊಂಡ್ರ ಪಾಸ್ರಿ. ಯಾವಾಗ ಯಾವಾಗ ಹೆಂಗನ್ ಕ್ವೆಶ್ಚನ್ ಪೇಪರ್ ಬೇಕ್ರ ಹೆಂಗ ಈಸಿ ಇರ್ತ ಗತ್ರಿ ಈಗ ಹೆಂಗ ಏನ್ ಸ್ದತಿ ನಮ್ ನಮ್ಗೆ ಗೊತ್ತಾಗಲ್ಲ ಜಲ್ದಿ ಅವ್ ಆ ಟ್ವಿಸ್ಟ್ ಮಾಡ ಕೇಳತಾರ ಈ ಹೆಂಗ್ ನಾವು ಕನ್ನಡ ಗ್ರಾಮರ್ ಏನೇನ್ ಇರ್ತಲ್ಲ ಎಲ್ಲಾ ಸಂಧಿಗಳು
ಅಲ್ಲ ನಾವವು ಈ ಕಲದವರುಫ ಿಗೆ ಕಲ್ತ್ ಬಂದ್ರತರ್ ನೋಡ್ರಿ ಹ ಈಗ ನೋಡರಿ ಇಲ್ರಿ ಇನ್ನೊಂದ ಏನ ಪ್ರೈಮರಿ ಹಿಡ್ಕೊಂಡೆ ಕಂಪ್ಯೂಟರ್ ಶಿಕ್ಷಣ ಕಲಿಬೇಕಂತರಿ ಎಲ್ಲಾ ಸ್ಕೂಲ್ ಒಳರಿ
ಹೌದ್ರಿ.
ಹಾ ರೀ ಈಗ ನೋಡ್ರಿ ಅದಕ್ ಪ್ರತ್ಯೇಕ ನೇಮಕ ಮಾಡಕೊಳತ್ ರೀ ಡಿಪ್ಲೊಮಾ ಇಂಜಿನಿಯರ್. ಮುಗವ್ರು ಟಿ ಟಿ ಪಾಸ್ ಮಾಡ್ಕೊಂಡು. ಅದು ಏನ್ ಎಕ್ಸಾಮ್ ನಡೆಸ್ಸಲ್ಲ ಅದು ಎಕ್ಸಾಮ್ ಪಾಸ್ ಮಾಡ್ಕೊಂಡ್ರೆ ಅವ್ರು. ಕಂಪ್ಯೂಟರ್ ಟೀಚರ್ಸ್ ಅಂತತ್ರಿ ಅವ್ರಗೂ ಇ ಟೀಚರ್ಸ್ ಎಷ್ಟ ಬೇಸಿಕ್ ಸಲ್ರಿ ಅದು ಅಷ್ಟು ಬೇಸಿಕ್ ಸಲ್ರಿ. ಕಟ್ಟಾರೆ ಅವರು.
ಹೌದ್ರಿ. ಹೌದ್ರಿ ಅದ ಏನಕತ್ತಾರ ಟೀಚರ್ಗೆ ಎಲ್ಲ ಮೂವಿಯಲ್ಲ ಜಾಸ್ತಿ ಆಗಾವ ಆನ್ೈನ್ ಎಂಟ್ರೇ ಜಸ್ತಿ ಆೈಐತಿ ಕಂಪ್ಯೂಟರ್ ಶಿಕ್ಷಕರ ನೇಮಕ ಮಾಡ್ಬೇಕಕ್ ಅಕತ್ತ ರೀ.
ಹುದ್ದೆಗಳನ್ನ ಪ್ರತ್ಯೇಕವಾಗಿ ನೇಮ ನೇಮಿಸಲಾಗುವುದು ಅಂತ ಕೊಟ್ಟಬಿಟ್ಟಲ್ಲ ಹೆಡ್ಲೈನ್.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹಂಗಗೆ ನೋಡ್ರಿನ ಏನನ್ ಟೆಕ್ನಾಲಜಿ ಮುಂದುವರ್ಕೊಂಡು ಚೇಂಜ್ಕನ ಗೊತ್ತ ಆಗಲ್ರಿ ಸಿಸ್ಟಮ್.
ಹೌದ್ರಿ. ಮತ್ತರಿ ಮೇಡವ್ರಿ.
ಹೇಳ್ಬ
ಸರಿರಿ ಸ್ವಲ್ಪ್ ಹೂವಿನ ಗಿಡಕ್ ನೀರ್ ಹಾಕಿಷ್ಟಂ ಬಂದ ಹಸ್ತೇನ್ರಿ. ಹ ಸರಿ.